ಹಾ
ಕಂಪ್ಲೀಟ್ ಅಯ್ಯೋ ನೀನು,
ಒಂದೇ ಇದೇ ಪೋಸ್ಟ್ ನಂದು
ಹೌದಾ ಸಕ್ತಿ ತೋಸು ಸ್ಕ್ರೀನ್ ಶಾಟ್ಸ್ ಬರ್ಲಿಯೋಲಾ ಹಾ ಆಕೆ ಮತೇನ್ ಸಮಾಚಾರ ತೋಸೆಸು ಕೋಟ್ಯಾಧಿಪತಿ ಆನೆರೂ ಏನ್ ರೊಕ್ಕ ಎಟ್ಟು ಗಳಿಸ್ತಾನೆ ಏನ್ ಸುದ್ದಿ ಯಾರಿಗ್ ಗೊತ್ತಪ್ಪ. ಬತ್ತಾಳೆ ನೋಡು, ಹಾ ಹ್ಮ
ಮಂತ್ರಾಲಯಕ್ಕೆ ಯಾವಾಗ ಹೋಗುಮ,
ಮಂತ್ರಾಲಯಕ್ಕೆ ಹೋಗಂ ಬರ್ರೋ ನಾಳೆಗೆ ಹೋಗೋಣ ಬರ್ರಿ
ನಾಳೆಗೆ ಹೋಮ್ರಾ
ಹ ಹ ಬರತವ ತೋಸ್ಯ ಲೆಫ್ಟ್ ಸೈಡ್ ಮೆನು ಅಂತ ಈ ಗೊತ್ತ ತ್ರೀ ಡಾಟ್ ಅದ್ರ್ ಮೇಲೆ ಕ್ಲಿಕ್ ಮಾಡು ಅಲ್ಲಿ ಏನಂತ ನೋ ಹೊಸ ಖಾತೆಯನ್ನು ಸೇರಿಸಿ ಕೆಲಸಗಾರ ಪ್ರಮಾಣ ಪತ್ರ ಹ ಅವಾಕ್ ನೋಡಮ್ಮ್. ಸ್ಕ್ರೀನ್ ಶಾರ್ಟ್ ಹಾಕದು ನೋಡಮ್ಮ್ ರಮೇಶ,
ಹಾ
ಮತ್ತೆನ್ ಸಮಾಚಾರ ನೀವು ಇತ್ತ ಇವ ಒಂದ್ ಯಾಪ್ ಹೇಳಿದ್ನಪ್ಪ ತೋಷೖ. ಇದ ಸ್ಟ್ರೈಟ್ ಹೆಂಗ್ ಗೊತ್ತಾನು ಇವ ಅದು ಐದ್ ನಿಮಿಷ ನೂರು ರೂಪಾಯಿ ಮಾಡುದು ಅಂತ.
ಹಾ
ಯಾಪ್ ಡೌನ್ಲೋಡ್ ಮಾಡಿದ್ಲೀ ಸೆಂಟ್ರ ಅವನು ಹೆಂಗಂದ್ರ ನೀ ಐ ಸಾವಿರ ಯಿರ್ತಾವ ಇಲ್ಲೋ. ಐದು ಸಾವಿರ ರೂಪಾಯಿ ಕ್ಯಣೂರು ಹೆಂಗಾರ ನೀ ರೊಕ್ಕ ಹಾಕಿ ಕಳಿ ತೆಗಿದು ಅವ್ರು ಎರಡುರ್ನೂರು ರೂಪಾಯಿ ಹಾಕಿ ಕೊಡ್ತಾರೆ.
ಅದು ಹೋಲಕ್ಕ ಅ ಇದು ಏಕ್ ಮಂತ್, ಹ ಕೈ ಹಾಗೆ ಹೋಗುಮ್ ನಾಳೆಗೆ ನಾಳೆೆಗೆ ರೆಡಿ ಆಗಮ್ಮ
ನಾ ರೆಡಿ ಇದೀನಪ್ಪ ಇನ್ನೊಂದ್ ದಿವಸ ಮುಂದ್ದೆ ಯಾರ ಬರ್ತಾರೆ ನೀನ್ ಹೆನ್ ಹೆಸ್ ತಗೊಂಡ್ಬಿಡು ಇಬ್ಬರು ಕೂಡ ಹೇ ಬ್ರಿಡನ್. ಬಿಡ್ ಕತ್ತಲ್ದ ಕತ್ತದಲ್ಲ ನ ಇಲ್ಲೊಂದು, ನಾಳಿಗ್ ಬುಧವಾರ.
ಹ ನಾಳಿಗ ಕತ್ತಲ್ ರಾತ್ರಿ ನಾಡ್ದ ದಪ್ಪಣ ಮುಗೀತ್.
ಹೌದಾ. ಹ್ಮ ಏನಪ್ಪಾ ಕತ್ತಲ್ ಯಾವಾಗ. ಅವಾಗನ ಗೊತ್ತಾಗ್ಲಿ. ನಾವಿಗ. ಅದ್ರ ಕ್ರಚಟ ಕೆತಸ ನಾಳಿಗ ಕತ್ತಲ್ ರಾತ್ರಿ ಅಂದ್ರ.
ಯಾರ್ ನಾನು ನೀನು.
ಹಾ. ಎಲೂ ಸಿದ್ಯಾ. ಅರುಣ್ಯಾ ಗುಬ್ಬೇಡ್ ಪು ಬರ್ತನ ಅವನ ಪ ಕಾಮ
ಹ ಗುಬ್ಬ್ಯಾಡ್ ಪ್ರವೀಣ ಮತ್ತಿವ್ ಸತ್ಯಪತ್ಯ ಬರ್ತನಿ ಅಂದ್ರೆ ಏನ್ ಮಾಡ್ದ.
ಕೇಳು ನೋಡಮ್ ನಂದದ ಬೈಕ್. ಕದ. ಕ್ರೀನ್ ಶಾರ್ಟ್ ಹಾಕಿದೆನ. ಹಂಗ ಪರಮಿಷನ್ ನಿಂದೊಂದ್ ಬೈಕ್ ಅದಾ. ನಿಂದೊಂದು ಸೌಕಾರಂದು ಸಿದ್ಧ್ಯಾದೊಂದು.
ಹ್ಮ್.
ಮೂರು ಓನ್ ಮೂರು ಮೂರು ಆರು ಮಂದಿ. ನಾನು ಸೌಖ. ಕರ ಸಿದ್ದ್ಯಾ ಪ್ರವೀಣ. ಪವ್ವ್ಯಾ ನೀನು. ಇನ್ನೊಬ್ಬ ಆಗ್ಬಕ್ಲ್. ಇನ್ನೊಂಬೈಕ್ ಇನ್ನೊಂದ್ ಗಾಡಿ ಇನ್ನೊಬ್ಬ ಆಗ್ಬಕ್ತದ.
ಹ್ಮ್.
ಹ ಹಾ ಹೆಂಗಿದು ಸಾಮ ಈ ಸು ಇಯತ್ತ್ ನೀವ್ ತೋಷಾಗನು ಅಂದಿದ್ದ್ಯಾ.
ಹ್ಮ್.
ಬಂದಿದ ಮಂತ್ರ ಎಲ್ಲ ಇದಕ್ಕ ಹಮೇಲೆ ಪಟ್ಟದ ಕಲೋ್ ನೋಡಕತ್ತವ ಸುೇಲೆ ಧವಾಡ ನೋಡಕವನೋ ನಾವು
ಸೀಧಾ ಸೀಧಾ ಮಂತ್ರಾಲಯಕ್. ಎಲ್ಲ ನ ನಡು ಯಾವು ಏನೂ ಅತ್ತಲ್ಲ.
ನನ್ಗೇನ್ ಗೊತ್ತ ನೀನ್ ಯಾವ್ರ ಅತ್ ಏನ್ ಮಾಡ್ತವ ಸೋನ್ಯಾನು ಬರ್ತೀನಿನಂದಿದ್ ನೋನಿನ.
ಸೋನ್ಯಾ ಬರ್ತಿರ್ಬಕ್ ನಾಳಿಗಿ.
ನಾಳಗ್ ಬರ್ತಾನ ಕೇಳಮ್ಮ ನಾಳೆ ಬಂದನದ್ರ
ಹ್ಮ್ ಅವನು ಒಂದ್ ಗೈಡೆನ್ಸ್ ಮಾಡ್ತಾನೆ ಅವ್ನ್
ಹಾ ಇಲ್ಲಿ ಅದು ಹೌದ ಬಂದಾರ ಹಾ ಇಲ್ಲಿ ಅದು ತಡಿಲೇ ಅಯ್ತು ಸತ್ಯನ್ ಕಾಂಪ್ರೆಸ್ ತಗೋತಡಿ
ಹೇ ತಗೋಬೇಡ
ಅವರಿಬ್ಬರು ಮಾತಾಡ್ಲಿ ಅವ್ನು ಅವ್ನು ಸತ್ಯ
ಕೇಳು ಸತ್ಯ ಡೈರೆಕ್ಟ್
ಹಲೋ ಹಲೋ ತುಷ ಕಟ್ ಮಾಡಿ ಏನೋ ಹಲೋ ಹಾ ಹೋಲ್ಡ್ ಸತ್ಯ ಹಲೋ ಅಲ್ಲಿ ಸತ್ಯನ್ ಕೇಳಿ ಹೇಳತ ನೋಡ ಸತ್ಯಾಗ ಗೊತ್ತದು ಸತ್ಯ ಎಲ್ಲೋ ಆಪ್ ಡೌನ್ಲೋಡ್ ಮಾಡೋನವ ಅವಂಗ ಅವಂಗ ಫೋನ್ ಹಚ್ಚಿದ್ರೆ ಅವ್ನು ನಂಬರ್ಗೇ ಫೋನ್ ಹಚ್ಚಿದ್ರೆ ಹೋಗಲ್ದೆ ಅವಂದಕ್ಕ ಅದೇ ಅವ್ನ್ ಕೇಳಕಾತರ ಸ್ಕ್ರೀನ್ಶಾಟ್ ಏನಪ್ಪಾ ಏನ ಕೇಳ್ತದ ಹೇಳಲ್ಲ ತುಷೆ ಸತ್ಯ ಕ್ರಿಯಟ್ ಆಗ್ಯಾದೇನು ಹೇ ಪ್ರೊಪೈಲ್ ಟಾಸ್ಕ್ ಹತ್ ಬಂದದಿಲ್ಲ ಫೋನ್ ಮಾಡಿ ಆಪ್ ಹಾಕ್ಯರೆ ಅದು ಏನು ಓಕೆ ಓಕೆ ಮಾಡ್ಕೊಂತ ಹೋಗು ಆದ್ರೂ ಮೇಲೆ ಕ್ಲಿಕ್ ಮಾಡಿ ಓನ್ ಟಾಸ್ಕ್ ಮಾರ್ಕ್ ಐತೋಡಿ ಅರೋ ಮಾರ್ಕ್ ಆದ್ರೂ ಮ್ಯಾಗ್ ಕ್ಲಿಕ್ ಮಾಡಿ
ಈ ಕಡೆ ಮಾತಾಡ್ಲೆ ಅವದ್ರು ಬಿಡು
ಇಬ್ರು ಮಾತಾಡಿರ್ಲ ತೋಷಸತಿ ನಾನು ರಮೇಶ ಡಿಸ್ಕಸ್ ಮಾಡತ್ತೇವ ಇಲ್ಲಿ ಅಲ್ಲೋ ರಮೇಶ
ಹಾ
ಗೂಗಲ್ದಾಗ ಹಾಕಿರ್ತಿಲ್ ಎಷ್ಟ ಕಿಲೋಮೀರ್ದಳ ಇಂತ್ರ ಅದು
ಹಾ ಏಳುನೂರು ಇಲ್ಲೋ ಎಲ್ಲಿದ್ರಾ ಏಳುನೂರು ಅಂದ್ರ ಸುರ್ಪುರ್ ಇದ್ರ ಏಳುನೂರು ಕಿಲೋಮೀಟ್ರ ಏನ್ ಅದ ಅದು ಸುರ್ಪುರ್ ಇಲ್ಲಿಂದ ಒಂದ್ ನಲ್ವತ್ ಕಿಲೋಮೀಟರ್ ಅದ
ಹಾ
ಪ್ಲಸ್ ಎರಡ್ರ್ ನೂರ್ ಮುನ್ನೂರ್ ಇಡಿ ಬಂದು ಡೊನ್ ಆರ್ನೂರು
ಹಾ ಆರ್ನೂರ್ ಕಿಲೋಮೀಟರ್ ಅಂದ್ರ
ಹಾ
ನಂದ ಎನ್ ಎಸ್ ಗಾಡಿ ಅಲ್ಲ ಎನ್ ಎಸ್ ಗಾಡಿ ಒಂದ ಲೀಟರ್ ಆರಾಮ್ ಮೂವತ್ ಕಿಲೋಮೀಟರ್ ಕೊಡ್ತದ.
ಹಾ ಮೂವತ್ತೆಂಟು ಮುನ್ನೂರು
ಎ ಎ ಸ ಲೀಟ್ರ ಆ ಕಸಬೇಕ್ ನಾ ಎಣ್ಣಿ.
ಒಂದ್ ಒಂದ ಕಿಲೋಮೀಟರ್ಗ ಹತ್ತ ಹತ್ತ ರೂಪಾಯಿ ಮೂವತ್ತ ಹತ್ತಂದ್ರ
ಹಾ
ಒಂದ್ ಲೀಟರ್ಗ್ ಏಟು ಒಂದ್ ಲೀಟರ್ಗ್ ಏಸ್ ಏಸ್ ಹೋಯ್ತು ಒಂದ್ ಒಂದ್ ಲೀಟರ್ಗೆ ಎಷ್ಟ ಕಿಲೋಮೀಟರ್ ಹೋಗ್ತೈತಿ. ತಂಗಂದ್ರ ಮೂವತ್ ಕಿಲೋಮೀಟರ್
ಹತ್ತ ಲೀಟರ್ ಆ ಕಸಬೇಕಲ್ಲೇ.
ಹತ್ ಲೀಟ್ರ ಅಲ್ಲಾ ನೀ ಐದ್ ಲೀಟರ್ಕ ಪವ್ಯ ಐದ ಲೀಟ್ರ.
ಹತ್ ಲೀಟ್ರ ಹಾಕದ ಎಲ್ಲಿ ಏನ್ ಹತ್ ಮೂವತ್ಲೆ ಮೂನ್ನೂರ್ ಇಲ್ಲ ಹತ್ತು ಲೀಟ್ರ ಹಾಕಸ್ಬೇಕು ಅಂದ್ರೆ ಸಾವಿರೂಪಾಯ ಎಣ್ಣಿನ ಹೋಯ್ತ ನಂದು
ಹಾ ಇಬ್ಬರ್ ಇರ್ತಿರಿಲ್ಲ ಒಂದ್ ಬೈಕ್ನಾಗ. ಹೆಲಿಮೆಟ್ ಅದಾವ ಇಲ್ಲ. ಬಿಸಿಲ ಬಾಳ ಗಾಳಿ ಬಾಳ ಇ ಹೊಲಸ್ ಕಣ್ಣಾಗ್ ಪಿನ್ನಾಗ್ ಬೀಳ್ತದ್ ಗಾಡಿ ಹೊಡ್ಯಾಕೆ ಬ್ಯಾಸರ.
ಚಷ್ಮಾ ಹಾಕೊಂಡ್ರ ಆಯ್ತಲಾ.
ಅಲ್ಲಲೆ ಸುಮ್ಮ್ನೆ ಸ್ಪ್ಲೆಂಡರ್ ತರ್ತಿಂತೋಲೆ ನಾನು.
ಹಾ ಹ ಸ್ಪೆಂಡರ್ ತಂದ್ರ ಪ್ಪಾ ನಾನು ಅಲ್ಲಿ ನೋಡಿಲಿ ಈಗ ಅಂಜನಾದ್ರಿ ಹೋದಾಗ ಎಂಟನೂರ ರೂಪಾಯಿ ಪೆಟ್ರೋಲ್ ಹಾಕ್ಸಿನಿ ಹೊಸ ಹೊಸ ಯ ಪ್ ಡಿಲಾಕ್ಸಿಗೆ ಪಷ ನೋಡ ಮತ್ರ ಲಾಂಗ್ ಹೋದ್ರ ನೀನು ಎ ನಲ್ವತ್ತು ಹೊಡಿತೇನು
ಹ್ಮ ಜಾಸ್ತಿ ಮಾಡಿದ್ದೀನಿ
ಮತ್ತತ್ ಅದಕ್ಕ ಅದ ಆದ್ರ ಅಟ್ಟೆ ಕುಡಿತ ಇದಾದ್ರೂ ಕುಡಿತದ ನೀನ ಇದು ಮೈಲೇಜ್ ಕೊಟ್ಟ್ರ ಕೊ ಸ್ಪೀಡ್ ಕೊಡ್ತೈತಿದು ಮೈಲೇಜ್
ಹ್ಮ್ ಏ ಇದು ಮೂವತ್ತು ಇದನ್ನು ಐವತ್ತುರ ಕೆಳಗ ಹೊಡ್ರ ಅಟ್ಟೆ ಮೂವತ್ತು ಕೊಡ ಮಗನ
ಹ
ಮತ್ತ ಸ್ಪೀಡ್ ಹೊರ್ದ ಅಂದ್ರೆ ಇದು ಸ್ವಲ್ಪ ಕಮ್ಮ್ ಆಗ್ತದ
ಒ ನಮ್ಮ ಏನೋ ಎಡಿ ಮಾಡ್ಬೇಕಕ್ ಯಾರನ್ ಮಾಡಂತ ಮತ್ತ ರಮೇಶ್ ನಿನ್ನೆ ಹೆಚ್ಚಿದಲ್ಲ ಆಗಿಂದಾಗ ನ್ ಹಚ್ಚಿದಲ್ಲ ಅವ ನಿನ್ನೆ ಹ ಅದೇ ನಾಸತ್ ನಾ ನಂಬರ್ ಹಾಕಿ ಹಚ್ಚಿದ್ರ ಇನ್ನು ಅವರು ರಮೇಶ
ಇದ್ರಾಗ ಔಡ್ ಸ್ಪೀಕರ್ ಅದು ಹಡಾಕ್ ಬರ್ಲಿ ಅಲ್ಲಿ
ಹಾ ಔಡ್ ಸ್ಪೀಕರ್ ಹಿಡಾಕ್ ಬರ್ಲ್ಲ ನಾ್ ಸ್ಟೋರಿ ನೋಡಿ ರಮೇಶ
ಇಲ್ಲ
ನೋಡಿಲ್ಲ
ಇಲ್ಲ
ಹಂಗ ಗೌರವಂಶ ನೀ ತದ ಕಾಕಡ್ತವಳ ಸ್ಟೋರಿ ನೋಡ್ಬೇಕು ಗತ್ತಲೇ ನೀನು ನೋಡ್ಬೇಕಿತ್ತು ನೀಿನ ಆ ತೋಷನು ಸ್ಟೋರಿ ಈಗ್ ನೋಡ್ಲ ಕೊಟ್ಟನು ಮಗ
ಆ ಸ್ಟೋರಿ ಯಾರು ನೋಡಕ್
ಹ ನಮ್ಮ ಹ ಎ ಸರ ಹತ್ತು ಹತ್ತು ನಿಮಿಷ ಒಂದ್ ನಂಬರ್ ಒಂದ್ ನಂಬರ್ ಊಟಲಾ ಇಗತ್ತೆ ನಿ ನಾನು ಸ್ಟೇಟಸ್ ಹಾಕಿನ ಎಷ್ಟ ಲೈಕ್ ಬಂದಾಗ ಗೊತ್ತನು ವಾಟ್ಸಪ್ದಾಗ ಎಪ್ಪತ್ೊಂಬತ್ ಮಂದ ಸ ಎತ್ತ ಮಂದಿ ಲೈಕ್ ಕೊಟ ಏ ಒಟರು ಗೊತ್ತಿದಾರ ಅದಾರಪ್ಪ ಪಾಯ ರಾಜು ಹುಬಳಿ ಟ ಪ ಸಿ ಸಂಗ್ಯಾ ಎಚ್ಚ ಎಸ್ ಪಿ ಅರುಣ್ ಸಜ್ಜನಾ ಮುತ್ತುುಮಮ್ಮ ಸುವರ್ಣ ಪಡಕ್ ಮೂೂರ ಪಿಂಕು ಸಿರಿಸು ಮಲ್ಲಯೈ ಮುತ್ಯಾ ಮೋನೇಶ್ ಬಡಿಗೇರ್ ಸತೀಶ್ ಇಂಗಳಗಿ ಅನ್ಯ ನಿತ್ಯ ಬಿ ಪಿ ಹೂ ಹೇಳ ಲೆ ಯಾವನೋ ನಿನ್ ಆ್ಯಪ್ಗಾ ಎತ್ ಮತ್ತೆ ಕೇಳಸ್ಕೋ ಕೇಳ ನೋಡ ನೀ ಪೋನ್ ಕಟ್ ಮಾಡ ನ ಜೊತೆ ಮಾತಾಡುದು ಹಾ ಸತ್ಯ ರಮೇಶ್ ನಾವ್ ಮಾತಾಡತೆವ ಫೋನ್ ಹಚ್ಚೇನಾ ವಿನ್ಯ ನನಗ ಹ್ಮ ಸರಿ ತೊಗೊ ರಮೇಶ ತಿರುಗಿ ಸತ್ಯ ನಿಮ್ಷ ಮಾತಾಡಿ ನಾನು ಹ್ಮ
ಭಾರಿ ಮಾಡ್ತಿ ಬಿಡ್ ಲೆ ಟಾಸ್ಕ್ ಹೆಂಗಳೆ ಸತ್ಯನ್ ಕೇಳು ನೀವು ನಾ ನಾ ಪೋನ್ ಮಾಡಿದ್ರ ಆಟೆ ಮುಗೀತ
ಸತ್ಯ ಇದು ಲೆ ಅವ ಟಾಸ್ಕ್ ಹೆಂಗ್ ಗೊತ್ತ ಏನು ಅವ ಪೋನ್ ಮಾಡಿ ಮಾತಾಡಿದ್ರ ಕಂಪ್ಲೀಟ್ ಆತಾವ ಏನ್ ನಾಮವ್ ಅಲ್ಲಲ್ಲ ಹಂಗಲ್ಲ ನ ಹೇಳಿದ್ದು ಈ ಸರ್ ನಾನು ಟಾಸ್ಕ್ ಕಂಪ್ಲೀಟ್ ಮಾಡ್ಕೊಂಡ ನಾನೇ ಹಚ್ಬೇಕಂತಿಲ್ಲ ಕಂಪ್ಲೀಟ್ ಆತತಿಲ್ಲ ಅವ್ ಹಚ್ಚಿದ್ರ ನ ಮಾತಾಡಿದ್ರ ಏತಿ ಮಾತಾಿದ್ರ ನಾನೇ ಹಚ್ಚ ಮಾತಾಡ್ಬೇಕ್ ಏನ್ ಐತಿ ಸತಿ ಥರ್ಡ್ ರಮೇಶ್ ನಂಗ್ ಒಂದ ಸ್ಟಿಂಗ್ ಕುಡಸ್ತಿ ಇಲ್ಲಾ ರೋಕ್ ಬಂದ್ರ ಇದು ಸತ್ಯ ಮಂತ್ರ ಮಂತ್ರಾಲಯಕ್ಕೆ ಹೋಮ ಹೆಂಗಲೆ ಯಾವ ರೂಮ ಬರೇ ಅದೇ ಮಾತಿದಾಗ ಇರ್ತೆವ್ ರಮೇಶ ನಾನು ಮಂತ್ರಲ್ಲಯಕ ಹೋಗಂ ಅಂತ ಹೇಳಿ ರಮೇಶ್ಯಾ ಕಟ್ ಮಾಡೋ ನೀನ್ ನೀನ್ ಏನೋ ಮಾರಾಯ ಹತ್ತ ಹತ್ತು ನಿಮಿಷ ಹಾನೊಂದ